ಹಲೋ ಇದದ
ಕಡ ತ
ಕೆತ್ಲಪ್ಪಾಂದ
ಹ್ಮ ಮಕ್ ಮಾಡೋ ಇದಿದ್ದನ
ಮ್ಮಸ್
ಇದು ಇಂಡಿಯಾ ಆಸ್ಟ್ರೇಲಿಯಾ ಹ್ಮ
ಹ್ಮ್ ಹ್ಮ
ಅನುಷ್ಕಾ ಶರ್ಮಾ ರವಿಶಾಸ್ತ್ರಿ ವರಾಟ್ಹ್ಲಿ
ಅನುಷ್ಕಾ ಶರ್ಮಾ
ಅಂತ
ಅಬಂದರ
ರಾಜನಗರ
ಎ ಕ ಅಟ ವಿಷ ಹಲೋ
ಭವಿಷ್ಯಸ್
ಹ
ಹಾ
ಹಾ ಹಾ
ವಿಾ್ ಚೌಧರಿಗೆ ಅಮಿತ್ ಶರ್ಮಾ ರವಿಶಾಸ್ತ್ರಿ ಮವಾರ್ ಬಂದ ಕಲ್ಲವನ್ನು ಹೋಗ್ಯ ನನಗೆ
ಹ್ಮ ಮ್ಯಾಚ್ ಮಾಡೋಡಕ್
ಅಷ್ಟುಲ್ಲೇಗಯಾ
ಹ್ಮ್ ಹ್ಮ್ ಹ್ಮ್
ಹ ಕಯವತ್ತುಪ್ಪ
ಇಗ
ನಾಕ ಗಡಬಿತಾವ ಮೂರು ಕಡ್ಬಿತ ಅವರು ಮೂರು
ನಾಕ ನಾಕ್ ನಾಕಿಲ್ಲ
ಹ ಮುಹೂರ್ತ
ನಾ ಈಗ್ ನೋಡಿದ್ದೆ ನಾಲ್ಕ ನೋ
ಸ್ಕೋರ್ ಬೋರ್ಡ್ ನ ಮೂರ್ ದೋರ್ಸ್ ಆಗತದ ಅಲ್ಲ
ಹ್ಮ್ ಹ್ಮ್ ಏನ್ ಅದೇನು ನಾವ ನೋಡಿದ್ದೆ ನಾಕೈ ತಾರೀಕಿಂದ
ಪುರಲ್ಲ ಅದು ನೀನ್ ನೋಡಿದ್ದದು
ಇಲ್ಲ ಇಲ್ಲ ಇಂಡಿಯಷ್ಟ ನೋಡ ನನೆ ಶ್ರುತಿ ಮಂದಾನ ಬಂದನ ಮೂವತ್ತ ನೋಡಲ್ಲ ಅರ್ಮನ್ ಪ್ರೀತ್ ಕಚ ಎಷ್ಟು ಹಡಕಿ
ಹ
ನೋಡಿನದ ಅದಕ್ಕೆ್ದೆ ಹಲೋ ಹಲೋ ಕೆ ಕಸಿಲ್ಲ ಹಲೋ ಹ ಹಾ ಈ ಕೇಳತ ನೋಡ
ಹಾ
ಅದು ಬಳಸಿಗೋ ಮರೇನಾ ಹಾಕೊಂಡದ ಬಳಸ
ಸಪಡತ
ನೀಿಯ ಕುೊಂಡ ಜನ ತತನೆ ಹ್ಮ ಹ್ಮ್ ಈಕತ
ಅೇ ಏನಂತಾರ ನಾಲ್ಕು ವಿಕೆಟ್ ಹೋಗಿದೆ ನೀವ ನೋಡ್ರಾಗ
ಹಲ್ಲೇ ಪ ನಾಲ್ಕು ತಗಳ ವಿಕೆಟ್ ಅದಕ್ಕೆ ಯಾಕ ಅಂತ
ಮನು ವಾಪಸ್ ಕತರ
ಏನ್ ನೋಡತ್ೆ ನಗ
ಹತ್
ಇದು ಇಂಡ ಇಂಡ ಇದು ಿದ್ದ್ಯಾ ಅದು ಮೆಸ್ಸನಂತ ಎಂತಲ್ಲ
ನನ್ ನೀ ಏರ್ಲೆಯಂಡ್ ನೋಡಿರ್ಬೇಕಹು
ಹ್ಮ ಹಾ
ರೋಟ ಪಡ ಕಾರ್ಣರೆ ಎಡಲ್ಲಕ್ಕದ ಯೇಶುಗ ಇಡಲಕ್ಕ ತ
ಹ್ಮ್
ಹ್ಮ
ಹ್ಮ್ ಹ್ಮ್ ಕೆತ್ಕ
ಮಾತಾಡೋ ಮಾಾತ ನಂತ ಸರ್
ಕಿ ಮು ಮೋರಗೊಲೆಯ ಪಾವತೋದು ಮೂೋರ ಕಟಗೋ ಇದ ಯಾಗದು ಮ್ರ ಸ ಜೂನ್ ಬಂತ ಸೆಮಿಫೈನಲ್
ಏನ್ ಹೊಡೆದೆನಲ್ಲೇ ಶಾರ್ಟ್ ಸಿಕ್ಸ್ ರಾಡ್ ಯಾದವ್
ಟೀಮೆ ತಗಂದ್ರಕ್ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ನಮ್ದ ಒಂದು ಅದ ಟೀಮ್ ಬಿದ್ದಾಗ ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ಶ್ರೀಲಂಕಾ
ಕೊಡ್ತ ನಲ್ವತ್ತಾರ್ ಬಾಲಿಗೆ ಎಪ್ಪತ್ತಾರು ಬೇಕು
ಈ ಸಲನ ಆಸ್ಟ್ರೇಲಿಯಾ ನಮ್ದ ಬಿಡಬೇಕುಕಣಪ್ಪ ಫೈನಲ್ದಾಗ
ಅಯ್ಯೋ ಇಡ್ಡ ಕ್ಯಾಚ್ ಶಟ್ ಬೌನ್ಸ್ ಆಯ್ತು
ಹ್ಮ
ಫೈನಲ್ಲಿ ಎಡ ನಮಗೆಲ್ ಕಾಣುತ್ತ ಒಂದು ಒಂದು ಸುತ್ತಲಿ ಅದ ಆಸ್ಟ್ರೇಲಿಯಾ
ಇವತ್ತಿಗೆ ಗೆಲ್ತಾರಾ ಅನಿಸುತ್ತದೆ
ಹ್ಮ್ ಇವತ್ತೆಕ್ ನೋಡ ಈ ಕೆಟ್ಟ ಅಂತ ನೆಡಿತಾದ
ಏ ಇಬ್ರು ಔಟ್ ಆಗ್ಬೇಕು ಒಂದ ಹೋದ್ರರು ಒಬ್ರು ಹೊಡಿತಾರೆ ಒಬ್ರು ನಿಂತರು
ಹ್ಮ
ಮತ್ತ ಪೋರ್ ಹೋಡಿದ್ಲು ಪೇರಿ
ಹತ್ತು ಹದಿನಾರು ಹದಿನೇಳು ರನ್ ಬಂದು
ಪೆರಿದ ಪೆರ್ರಿ ಎಲ್ಲಿಸ್ ಪೆರ್ರಿ ಹ್ಮ್ ಹ್ಮ್ ಇಲ್ಲ ಅಕಿಲ್ಲ ಆಕಿ ಕ್ಯಾಪ್ಟನ್ ಸೋಫಿ ಇದ್ದಾಳ ಈಗ ಯಾರಿಗೆ ಸೋಫಯೆನ್ನ
ಅಲ್ಲ ನನ್ನ ನಾನು ಆಸ್ಟ್ರೇಲಿಯಾ ಕ್ಯಾಪ್ಟನ್ ಹೇಳಾಕಾತ್ತಿಲ್ಲ
ಹ್ಮ
ಹ್ಮ ಐಪಿಎಲ್ ಕ್ಯಾಪ್ಟನ್
ಮತ್ತ ಫೋರ್ ಹೊಡಿದ್ಲಾಪ್ಪ ಪಿರೇಪೆ
ಹ್ಮ್ ಏಳೂರು ಎಪ್ಪತ್ತು ಇಕ್ಕಡೆ ತಬೇಕ ಇಕ್ಕಗಲ್ಲ ನಮ್ ಶೇಂಗಪಡ್ಲಿಲ್ಲಪ್ಪಾ
ಶ್ರಿಯಂಕಾ ಪಾಟಲ್ ಇಂಜುರಿ ಆಗ ಅಕ್ ರೀಲ್ಸ್ ಮಾಡ ಆ ಹೋಗಿ ಸ್ಲಿಪ್ ಆಗಿ ಬಿದ್ದು ಇಂಜರಿ ಆಗದ
ರೀಲ್ಸ್ ಅಲ್ಲ ಅಲ್ಲೇ ಇದಲ್ ಆಕಿ
ನಮ್ಮ್ ಪ್ರಕಾರ
ಇಲ್ಲ ಇಲ್ಲ ಅಲ್ಲಿ ಇದಾಗಿತ್ತಲ್ಲ ರಿಟೈರ್ಡ್ ಔಟ್ ಆದ್ಲು ಆಕಿ ಒಂದು ಬಾಲ್ ಹಾಕಿದ್ಲು
ಅದೇ ಅದೇ ಅಲ್ಲ ಆಗತ್ತು ಗೊತ್ತ ನೋಡಿ
ಮತ್ತ ಅಲ್ಲೇ ಆಗಿದ್ದು ಅಕಿಗೆ ರೀಲ್ಸ್ ಮಾಡಿಲ್ಲ ಆಕಿ ಕಿ
ಗೊತ್ತಾದಲೇ ನಾನು ಸುಮ್ ಹೇಳ
ಮಾರಾಯ ನಿನ್ ದೀಪಿ ಶರ್ಮಾ ಚಲೋ ಆಕಳ ಬೌಲಿಂಗ್ ವರ್ಷ ಬಿಡೋದು ಆಕಿ
ಹ್ಮ ಇದು ಹೋಗ್ಲಿಬಿಡೊ ಮತ್ ಬೆರೆ ಮಾತಾಡೋಣ
ಹಾ
ನಾವನ್ ಹೊರೋಗಿದ್ದೀವಿ ಅಲೋ.
ಎಲ್ಲಿ ಹೋಗಿದ್ರಿ?
ಇಲ್ಲೇ ಅದು ನಮ ದೋಸ್ತ ಮನೆ ಕಡೆೋಗಿದೆ ಈ ಕಡೆ ಅಲ್ಲಿ ಕುಂತ ಸುಮ್ ಬಂದ
ದೋಸ್ತ್ ಮ ಮನಿ ಮನಿದ್ದ ಹೋಗಿದ್ದೆನ್ ರೂಮ್ನಗಾನ
ಮನಿ ಆದ ರಿ ಮನಿ ಹ್ಮ್ ಇಲ್ಲೆ ಸನೆ ಅದ. ಲೆಂತ್ ಒಂದ ಮುನ್ನೂರ್ ನಾಲ್ಕನೂರ್ ಮೀಟರ್ ಆದದು
ಏನಿತ್ತ್ ಊಟ ಇವತ್ತ್?
ಪಲವ್.
ಪಲಾವ್
ಪಲಾವು ಎಗ್ಗ್ ಬಾಯ್ಲ್ಡ್ ಎಗ್ಗ್
ಎಷ್ಟಕ್ ಒತ್ತೆ
ಹಾಂ
ಒಂದೇ ಕೊಟ್ರನಪ್ಪ ಎಗ್ಗ್
ಹ್ಮ್ ಒಂದೆ ಕೊಡ್ತಾರ ಮತ್ತ ಒಬ್ಬರಿಗ್ ಒಂದು ವಾರ್ದಾಗ ಮೂರ್ ಸಲ ಎಗ್ಗ್ ಮೂರ ಸಲ ಬಾಳೆಣ್ಣು ನಾನ್ವೆೆಜ್ ತಿಂಗಳ್ದಗ ಎರಡು ಸಲ
ಇತ್ತ ಇಲ್ಲ
ಹ್ಮ್ಮ್
ತಿಂತಿ ಇಲ್ಲ ಪ ನಿ ಅಂದೆ
ಏ ಇಲ್ಲೊ ಮರಯ ನಾ ಎಲ್ ತಿಂತೇನು ಚಿಕನ್ ತಿನಲ್ಲ
ಏನ್ ತಿನ್ನವ ಮತ್ತ್
ಚಿಕನ್ ತಿನ್ನಲ್ಲ ತತ್ತಿಂತತ್ತಿ ತತ್ತಿನ ತಿನ್ನಲ್ಲ ಕಂಟಿನ್ಯೂ ಯಾವಾಗ ಎಷ್ಟ ತರ ಹೆಚ್ಚತರಿ ಮತ್ತ
ಅಲ್ಲಲ್ಲೇ ನಾನ್ ವೆಜ್ ಕುಟಾಗಿ ಏನ್ ತಿಂದಿ?
ನಾನ್ ವೆಜ್ ಇದಿಲ್ಲ ನ ಮತ್ತೆ ಇದು ಇದು ಇರ್ತದ ಸಾಂಬಾರ್ ಇರ್ತದ ಅದ
ಅಂದ್ರ ವೆಜ್ ತಿನ್ನೋರಿಗೆ ವೆಜ್ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಅನ
ಅಂದ್ರೆ ವೆಜ್ ನ ಮಾಡ್ತಾರಲ್ಲ ಇದು ಮಾಡ್ತಾರಲ್ಲ ಶೇರ್ವ ಮಾಡ್ತರಲ ಶೇರ್ವ ವಾಹ
ಶೇರ್ವ ವೆಜ್ ಇರ್ತದ
ಅದೆಲ್ರು ತಿನ್ಬೋದು ಏನು ಏನ್ ಚಿಕನ್ನ
ಹ
ಹ್ಮ ಗೊತ್ತಿಲ್ಲಪ್ಪ ಅವ್ರಿಗೆ ಗೊತ್ತಗ ಹ್ಮ
ತಿನ್ಬೇಕ್ ಏನ್ ಆತದ
ಹ್ಮ ಹ್ಮ ಹ್ಮ ಹ್ಮ ಹ್ಮ
ಒಂದ್ಸಲ ಹಾಸ್ಟೆಲಗ ತಿನ್ಸಿದ್ರಲ್ಲ
ಏ ಎಲ್ಲಿ ನಾ ತಿಂದೆ ಇಲ್ಲ ಒಂದ್ ಸಲನು
ತಿಂದಿದ್ಲಾ ಒಂದ್ ಸಲ
ಅಲ್ಲ ಅಲ್ಲ ಅದು ಫಾರೂಕ್ ತಂದಿದ್ದ ಬಟ್ ಚಕ್ಕಲ್ಲ ದತ್ತಕ್ಕೆ ಸಾಂಬಾರ್ಲೆ ಮಾಡಿದ್ ನವು ಅ ಅಂತಾರ ಮಕ್ಕಳ
ಹ